ಅಲ್ ಕೇಳಸಲ್ವಾ ಹೌದದು ಕೆಳಸ್ತೈತೇ ಹೇಳಿ ಹಲೋ
ಹಲೋ ಹಾ ಕೇಳಿಸ್ತಾ ಇದೆ ಹೇಳು
ಎಲ್ಲಿದ್ದ್ರಾ
ಲೈಬ್ರರಿ ನೀನು
ಹ ಇಲ್ಲೆ ರೂಮ್ ಅಲ್ಲಿದ್ರೆ ಏನ್ ಮಾಡ್ತಾ ಇದ್ರಿ
ಜಸ್ಟ್ ಊಟ ಮಾಡ್ಕೊಂಡ್ ಬಂದೆ ಇವಾಗ ಸ್ವಲ್ಪ ಹೊತ್ ಪೋನ್ ನೋಡೋನಾ ಅಂತ ಹೇ ಬಟ್ ಈ ಕಾಲ್ ಬಂತಲ್ಲ ಮಾತಾಡ್ತಿದ್ದೆ
ಹೊ ಫೋನ್ ನೋಡೋಣಂತ ಹಿಡ್ಕೊಂಡ್ರಾ
ಹಾ
ಹ್ಮ ಎನೇನ್ಂತಿಂದ್ರಿ ಊಟ
ಅನ್ನ ಸಾಂಬಾರ
ಅನ್ನ ಸಾಂಬಾರ ಏನು ವಿಶೇಷತಿರಲ್ವಾ
ಏನ್ ಯಾವಾಗೂ ಇರದ ವಿಶೇಷತೆ ನೀ ಇಲ್ಲ
ಯಾವಾಗ್ಲಿರಲ್ಲ ವಿಶೇಷತೆ
ಹ್ಮ್ ಹ್ಮ್ ಅದೇ ಏನಾದ್ರು ಪಿ ಜಿ ಓನರ್ ಬರ್ಡೆ ಇದ್ರೆ ವಿಶೇಷತೆ ಇರುತ್ತೆ ನೋಡು
ಏನ್ ಮಾಡಸ್ತಾರೆ ಪಿಜೀವೋನರ್ ಬರ್ಡೆ ದಿವಸ
ಮಾಡಸ್ತಾರೆ ಒಬ್ಬಟ್ಟು ಏನಾದ್ರು
ಹಂಗಾ
ಹ್ಮ್
ಹ್ಮ ಹ್ಮ ಎಂತ
ಹೇಳ್ಬೇಕು ನೀವೇನ್ ಮಾಡ್ತೀರಾ ಕೆಲ್ಸನಾ
ಕೆಲ್ಸ ಏನು ಮಾಡ್ತಾರ ನಾವು
ಹೌದಾ
ಹ್ಮ
ಹ್ಮ ಈ ಬಾಯ್ಸ್ ಎಲ್ಲಾ ಮಾಡ್ತಾರಲ್ಲಾ ಇದು ಏನು ಫುಡ್ ಆಡ್ರ ಹಾಕಿದನ್ನ ಡೆಲಿವರಿ ಮಾಡ್ತಾರ ಅಲಾ ಆತರ ಯಾವ್ದ ಅದು ಮಾಡ್ತಿಲ್ವೇ
ಸದ್ಯಕ್ಕೆ ಯಾವುದು ಮಾಡ್ತಿಲ್ಲ ಬ್ಲಿಂಕಿಟ್ ಅಲ್ಲಿ ಇದ್ದೀವಿ ಓಡಿ ಪಿಕ್ಕರಾಗಿ ಸೊಸಲ್ಪ ತಪ್ಪ ಮಾಡ್ತಾ ಇದೀವಿ
ಹೌದಾ
ಹ
ಚೆನಗಿದಿಯ ಅದು
ಹಾ ಚೆನ್ನಾಗಿದೆ ನೀವು ಏನ್ ಮಾಡ್ತಾ ಇದ್ರಿ ಕೆಲ್ಸಾ ಗರ್ಲ್ಸ್ ಅ ಮಾಡ್ಬೋದು ಮಾಡೋಕ ಮಾಡಲಾದ್ರೆ
ಹ್ಮ್ ನಾ ಏನು ಕೆಲ್ಸ ಮಾಡ್ತಾ ಇಲ್ಲ ಸುಮ್ನೆ ಓದೋದು ಅಷ್ಟೇ
ಹಾ
ನಾ ಏನು ಕೆಲ್ಸ ಮಾಡೋದಿಲ್ಲ ಓದದಷ್ಟೇ ಅಂತೆ
ದುಡ್ಡೆಲ್ಲ ಮನೆದೆಲ್ಲಾ ಆಕ್ತಾರ
ಹ್ಮ್ ಎಲ್ಲದಕ್ಕೂ ಮನೇಲ್ಲೇ ಆಗ್ತದೆ
ಎಷ್ಟಾಗ್ತಾರೆ ಮನ ತಿಂಗಳು ತಿಂಗಳ
ಮನ್ನೆ ಪಿ ಜಿ ಕಟ್ಟಕ್ ಐದು ಲೈಬ್ರರಿಗ್ ಒಂದ ಸಾವಿರದ ಏಳ್ನೂರು ನನ್ ಖರ್ಚಿಗೆ ಒಂದ್ ಸಾವಿರ ಕೊಡ್ತರೆ
ಐದು ಆರ್ ಅವರು ಏಳು ಸಾವಿರ ಎಂಟು ಸಾವಿರ
ಹ್ಮ
ಹ್ಮ್ ಹ್ಮ್
ಇಲ್ಲ ಎಳ ಸಾರ ಕೊತ
ಏಳ್ ಸರ ಪಡ್ತಾವ್ರೆ ಅಯ್ಯೋ ಶಿವ ಅಣ್ಣ ತಂಗಿ ಯಾರ್ಯಾರಿದರೆ
ಅಕ್ಕ ಇದ್ದಾಳೆ ತಮ್ಮ ಇದ್ದಾನೆ
ಅಕ್ಕ ಏನ್ ಮಾಡ್ತ್ರ ಮದುವಿದ ಆಗಿದ್ಯಾಾ
ಅಕ್ಕ ಮದ್ವೆ ಆಗಿದ ತಮ್ಮ ಕೇಬಿಲ್ ವರ್ಕ್ ಮಾಡ್ತಾನ
ಎಲ್ಲಿ
ಕೆಬಿ ಕೆಬಿ
ಕೆ ಬಿರ
ಹ್ಮ ಕರೆಂಟ್ ಇ ಇದಲ್ಲಸ್ಕ
ಹಗಿದೆಯಾ
ಕಾಂಟ್ರಾಕ್ಟ್ ಆಗಿದ್
ಹಾ ಹಾ
ನೀನು ತಮ್ಮನ ಕೆಲಸ ಮಾಡ್ತಾಯಿ ನೀವು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಓಡಾಡ್ತಾ ಇದೀರ
ಹ್ಮ ಹಾಗದಕ್ಕೆೆ ಓದ್ತಿದ್ದೀನ
ಆದ್ರೆ ಸಿಗ್ತಾಯ ಇಲ್ಲ ಅಂತರ
ಯಾವ ಕಾಮಿಡ ಸಿಗ್ತದೆ ಪಿಯು ಲಿ
ಹ್ಮ
ಹ ಸರಿ
ನಮ್ಮದು ಪಿ ಸಿ ಎಂಇ ಫಿಜಿಕ್ಸ್ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಎಲೆಕ್ಟ್ರೋನಿಕ್ಸ್ ನಿಮ್ದು
ಕ
ಕಾಮರ್ಸ್ ಎಚ್ ಸಿ ಬಿ ಎಸ್ ಸಿ ಬಿ ಅಂತ ಏನ ಇರ್ತಲ್ಲ
ಎಚ್ತಿ ಅಂದ್ರೆ ಎಷ್ಟೀ ಅದನ್ ಹೇಳ್ತವ್ರಿ
ಯೌದು
ನಂದು ಹೆಚ್ ಸಿ ಬಿ ಎ ಅನ್ನೋದು ಇಷ್ಟ್ರೀ ಹ್ಮ ಬಿಸಿನೆಸ್ ಅಕೌಂಟ್ಸ್
ಪೊಲಿಟಿಕಲ್ ಸೈನ್ಸ್
ಅವೆಲ್ಲ ಇರಲ್ಲ ಇಷ್ಟು ಇರುತ್ತೆ ಹೆಚ್ ಬಿ ಎ ಅಂತಾರೆ
ಎಕನಾಮಕ್ಸ್
ಏಕಾನ್ಸು ಕಾನ್ಸ ಇರಲ್ಲ ನಮ್ಗೆ
ಹ್ಮ್
ಅದ್ರಲ್ಲಿ ಕಂಪ್ಯೂಟರ್ ಇರುತ್ತೆ ನ ಕಂಪ್ಯೂಟರ್ ಆದ್ರೂ ತಗೋಬಹುದು ಎಕನಾಮಿಕ್ಸ್ ಆದ್ರೂ ತಗೋಬಹುದು ಹ್ಮ ಮಾಡತ
ಕಂಪ್ಯೂಟ್ರ ಇರುತ್ತೆ ಹೇಳುತ್ತೆ ನೀವೆ ನಿಮ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತವ್ರ
ಹ್ಮ್
ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾವ್ರೆ
ನನ್ನ ಫ್ರೆಂಡ್ ಸಾಕಷ್ಟಲ್ಲಿ ಎಲ್ರು ಜಾಬ್ ಆಗಿದೆ
ಎಲ್ರಿಗೂ ಜಾಬ್ ಆಗ ಎಲ್ಲಾ ಗೌರ್ಮೆಂಟ್ ಜಾಬ್ ತಗೊಂಡಾರ
ಅದ ನಾವ್ ಆರ್ ಜನ ಏನು ಇದ್ವಿ ಅದ್ರಲ್ಲಿ ಇಬ್್ರೇನ ಮುವೆ ಆಗೋ ರಸ್ ಮತ್ತೆ ಇನ್ನೊಬ್ಳು ನಾನನ್ ತಿದ್ದೀನಿ ಎಲ್ಲಿ ಮೂರು ಸಲ ಗವರ್ಮೆಂಟ್ ಜಾಬ್ ಆಗಿದೆ
ಏನನ್ ಏನನ್ ಕೆಲ್ಸ ಮಾಡ್ತಿದಾರಾ
ಹ್ಮ್ ಯಾರ ಅವ್ರಾ
ಹಾ
ಅವರಿಗೆ ಒಬ್ಬಳಿಗೆ ಬಿಎಂಟಿಸಿ ಬಸ್ ಕಂಡಕ್ಟರ್ ಹಾಗಿದೆ ಇನೂ ಇಬ್ಬರು ಟಿಸಿ ಹಾಗಿದೆ
ಪಿ ಸಿ
ನೀವು ಪಿ ಸಿ ಬರ್ದಿರಲ್ವ
ನಾನಲಾಸ್ಟ್ ಟೈಮ್ ಬಂದಿದ್ದ ಅದ ಫೇಲ್ ಆಯ್ತು
ಹಾ ಹಾ ಸವಾಗ ಡೈರೆಕ್ಟ್ ಆಗ್ಬಿಡ ಅಂತ ಓದತಾ ಇದ್ರಾ
ಓದತ್ತಾ ಇದ್ದೀನಿ ನೋಡ್ಬೇಕು ನೋಟಿಫಿಕೇಶನ್ಸ್ ಇಲ್ವಲ್ಲ ಏನಾದ್ರು ಒಂದ ಆಗುತ್ತೆ ಅನಕ್ಕೆ
ನೋಟಿಫಿಕೇಶನ್ ಇಲ್ಲ ಅಂತಿರ
ಹ್ಮ್ ಹ್ಮ
ಹ್ಮ್ ಮತ್ತೆ ಇಲ್ಲಿ ಲೈಬ್ರರಿ ಕಲ್ಚರ್ ಎಲ್ಲ ಚೆನ್ನಾಗಿದೆ ವಿಜಯನಗರದಲ್ಲಿ
ಇದೆ
ಹ್ಮ್ ಹ್ಮ್
ಕಾಸ ಎಷ್ಟು ಕೊಡ್ತನ ಏನಾದ್ರೂ ಮೇಲೆ ಡಿಪೆಂಡ್
ಹೌದಾ ಒಂದ ಒಳ್ಳೆ ಸೂಪರ್ಗಿರೋ ಲೈಬ್ರರಿ ಅಂದ್ರೆ ಎಷ್ಟಕ್ ಬೇಕಾಗುತ್ತೆ
ನಿ ಇದ್ರಲ್ಲೇ ನಾನ್ಸ ತೌಸಂಡ್ ಟ ಹಂಡ್ರೆಡ್ ಇದಯಾ ಶಿಕಾರಿ ತೌಸಂಡ ಫೋರ್ ಹಂಡ್ರ ಎಲ್ಲಿದೆ
ಎ ಸಿ ವ್ಯಸ್ೆ ಸಂಬಾರು ಬೇರೆ ಎ ಸಿ ಬೇಕಾಗುತ್ತಾ
ಹ್ಮ್ ಹ ತೋಂತಾರೆ ಎಏಸರುೋದಿನ
ಹ್ಮ ಹ್ಮ್
ನಮ್ಮಿ ಬುಕ್ಸು ಏನ್ ಕುೂತ್ಕೊಂಡು ಓದೋದಿಕ್ ಅಷ್ಟೇನೆ ಅಷ್ಟಕ್ಕೊಂದು ದುಡ್ಡು ಕೊಡ್ಬೇಕು ಅಂದ್ರ ಬೇಜಾರಾಗಲ್ವಾ
ಹ್ಮ ಹ್ಮ ಹ್ಮ್ ಅವರು ಮಾಡ್ತಾರಲ್ಲ ಎ ಸಿ ಗೀಸಿ ಎಲ್ಲ ಮಾಡ್ತಾರೆ ಕರೆಂಟ್ ಬಿಲ್ಲು ಫ್ಯಾನ ಬೇಸಿಕ್ ಕನಿಟ್ಸ್ ಟೇಬಲ್ ಎಲ್ಲ ಇರ್ತವಲ್ಲ
ಅದೆಲ್ಲ ಒಂದ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಮುಗೀತು ಹೌದು ತಾನೆ ಇನ್ನು ನಮ್ತರ ಮಂತ್ಲಿ ಮಂತ್ಲಿ ಪೇ ಮಾಡಿ ಮಂತ್ಲಿ ಮಂತ್ಲಿ ಎದು ಮಾಡ್ತಾರ ಅವ್ರೇನ
ಏನ ಅವರು ಮಂತ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡ ಷ್ಟ ಇನ್ವೆಸ್ ಮಾಡ್ರ ಎಲ್ಲ ರಿಕವರ್ ಮಾಡಕೋ ಆಗತ್ತಲ್ಲ ಹೌದಲ್ವೇ ನೀವೇ ಒಂದ್ ಪಿಜಿ ನ ಅಥವಾ ಒಂದ್ ಲೈಬ್ರರಿನ ಇಟ್ಟುಬಿಡಿರಿ
ಇಲ್ಲ ನಾನು ನಾನ ನಾದ್ರೂ ಫೇಲ್ ಆದ್ರೆ ಕಾಫು ಶಾಪ್ ಇಡ್ತೇನೆ
ಕಾಫಿ ಎಲ್ಲಿಡ್ತೀರಾ
ಚೆನ್ನಾಗ್ ಸತಿ ಇಲ್ಲ ಬೆಂಗ್ಗಳೂರಲ್ಲಿ ಎಲ್ಲಾದ್ರೂ ಒಂದ್ ಜಾಗ ನೋಡ್ಕೊಂಬಟ್ಟು ಇಡುವುದು
ನಾನು ಬರ್ತೀನಿ ಡೈಲಿ
ಹ ಈ ಈ ತರ ಎಲ್ಲ ಇಬ್ರರಿ ಇನ್ಸ್ಟಿಟ್ಯೂಟ್ ಇರ್ತವಲ್ಲ ಅಲ್ಲಿ ಇಟ್ಬಿಟ್ರೆ ಸಕತ್ ಬಿಸ್ನೆಸ್ ಆಗುತ್ತೆ ಹ್ಮ್ ಪ್ರತಿ ಗಂಟೆಗಮ್ಮಿ ಬರ್ತಾರೆ ಚಾ ಕುಡಿತಾರೆ ಹೋಗ್ತಾರೆ
ಏನೋ ಒಂದು ಮಾಡ್ಬೇಕು ಅಂತ ಇದ್ರ ಅಂದ್ರೆ
ನಾನು ಎಕ್ಸಾಮ್ಸ್ ಏನಾದ್ರರು ಕ್ಲಿಯರ್ ಆಗಿಲ್ಲ ಅಂದ್ರೆ ಆದ್ರಂಗ ಏನ್ ಮಾಡಲ್ಲ
ಆಗಲ್ ಆಗ್ತೀರಾ ಆಗಲ್ಲ ಕಾಫ್ರನ್ಸ್ ಇದೆ ಏನ್ ಕತೆೆ
ಅಂದ್ರೆ ಹೇಳಿದ್ದು ಮುಂದೆ ಏನಾದರು ಮಾಡ್ಬೇಕು ಅಂತ ಇದ್ರೆ ಅಂತ
ಹ್ಮ್ ಇದು ಏನ ನೆಕ್ಸ್ಟ್ ಯಾವಾಗ ಕಾಲ ಆಬಹುದು ಆದ್ರೆ ಪಿಸಿಯ ವ
ಇನ್ನು ಇದ್ದರೆ ಎಸ್ ಡಿ ಎಫ್ ಬಿ ಇ ಎಸ್ ಐ ಪಿ ಎಸ್ ಐ ಈ ಎಲ್ಲ ಆಗ್ತವೆ ಯಸ್ ಡಿ ಫ ಬಿ ಎಲ್ಲ ಆಗ್ತವೆ ಅಂತಿದ್ದರೆ ಇಲ್ಲಿ ಯಾವಂತ ಗೊತ್ತಿಲ್ಲ
ಒಟ್ಟಿನ ಯಾವಾಗಿಲ್ಲ
ಹ್ಮ ಹ್ಮ ನಾವ್ ಒಳ ಮೀಸಲಾತಿ ಏನೇ ಹೇಳುದ್ರು ಇವಾಗದು ಕ್ಲಿಯರ್ ಆಗ್ಯತೆ. ಹ್ಮ್ ಯಾವಾಗ್ ಮಾಡ್ತಾರೋ ಗೊತ್ತಿಲ್ಲ.
ಹ್ಮ್ ಹ್ಮ್
ಮತ್ತೆ ನೀ ಹೊರಟಿಲ್ವಾ?
ನಾವು ಓದ್ತಾಯಿದ್ದೀವಿ.
ಹ್ಮ್
ಕತೆೆ ಕಾದಂಬರಿ ಕಾನವಗಳು.
ಹೌದೆ.
ಹ್ಮ್
ಹ್ಮ್
ಏನ್ ಮಾಡೋದು ಬೋರ್ ಆಗತ್ತಲ್ಲಾ ಎಂಟರ್ಟೈನ್ಮೆಂಟ್ ಬೇಕಲ್ಲ ಮನ್ಷ್ಯಂಗೆ
ಮುಕ್ಸೋರದಿಂದ ಆಯ ಸಿಗುತ್ತ ನಿಂಗೆ?
ಹ್ಮ್ ಮತ್ತೆ ಪುಸ್ತಕಗಳು ಒಳ್ಳೆ ಫ್ರೆಂಡ್ಸ್ ಅಲ್ಲ. ಈ ಒಂದು ಒಳ್ಳೆ ಸಿನಿಮಾ ಒಂದ ಒಳ್ಳೆ ಪುಸ್ತಕ. ಎಂಗ ಸಿಿ ರೆ ಒಂದ ಒಳ್ಳೆ ಎಂಟರ್ಟೈನಿಂಗ್ ಇರುತ್ತೆ
ಅಲ್ಲ ಕೆಲವೊಂದಷ್ಟು ಜನಕ್ಕೆ ಮ್ಯೂಸಿಕ್ ಕೇಳೋದ್ರಿಂದ ಆತರ ಇರುತ್ತೆ ಮ್ಯಸಿಕ್ ಸಿಗೋದ್ರಿಂದ ಸಿಗುತ್ತಾ ಅಂತ ನಾನ್ ಕೇಳ್ದೆ ಅಷ್ಟೆ
ಹ್ಮ್ ಎಲ್ಲಾರಿಗೂ ಒಂದೊಥರ ಇರುತ್ತೆ. ಪೋಲೋ ಆಡುದ್ರು ಕ್ರಿಕೆಟ್ ಆಡಿದರೂ ಆಗುತ್ತೆ. ಏನೋ ಮನುಷ್ಯ ಒಂದ ಮನ. ರಂಜನೆ ಬೇಕು ಅಂತ.
ಹ್ಮ್
ಹ್ಮ್ ಈ ಮಾಡ್ತಿರ ಕೆಲ್ಸ ಬಿಟ್ ಬೇರೆ ಏನಾದ್ರು ಮಾಡ್ಬೇಕು ಅಂತ
ಹ್ಮ್ ಹ್ಮ
ನಿಮ್ಗೆ ಮನೋರಂಜನೆ ಏನ್ ಬೇಕು ಅಂದ್ರೆ ಏನ್ ಮಾಡ್ತೀರ
ಈಗ ನನಗೆ ಪಾರ್ಲರ್ ಕಲ್ತಿದ್ದೀನಲ್ಲಾ ಅದನ್ಯಾರ ಮೇಲಾದ್ರನು ಒಂದು ಇದು ನನ್ಕೊಂಡಿರ್ತೀನಿ ಅದು ಯಾರ್ಯನಾದ್ರೂ ಪ್ರಯೋಗ ಮಾಡ್ಬೇಕಕ್ ಅವಾಗ ನನಗ ಖುಷಿ ಸಿಗುತ್ತೆ
ಪಾರ್ಲಾರ ಮೇಕ ಮೇಕಪ್ ಮಾಡೋದ
ಮೇಕಪ್ ಬೇರೆ ಪಾರ್ಲರ್ ಬೇರೆ ಈ ಐಬ್ರೋ ಹೇರ್ ಕಟಿಂಗು ಆತರ ಮಾಡ್ತಾರಲ್ಲ ಅದನ್ನ ನ ಕಳಸಿರೋದು ಹಾ ಯಾರಾದ ಹ ಯಾರಾದ್ರೂ ಹ ಸಿಕ್ಕಿದ್ರೆ ಹಗೆ ಏನಂದು ಮಾಡ ಸ್ಕಲ್ದ ಇರೋರು ಸಿಕ್ಕ ಕಾಣಿಸತರಲ್ಲ ಅ್ರಗ ಏನಾದ್ರೂ ಒಂದ್ಬೇಕು ಹೊತ ಅನ್ನಿಸ್ತಾ ಇರುತ್ತೆ ನಿಮ್ಗೆ
ನಿಮ್ ರೂಮಿೆಟ್ಟಿದ್ದಾಳಲ್ಲ ಒಬ್ಳ ಅವಳಿ ಮಾಡಿ
ಹಾ ಅವಳಗ್ ಮಾಡ್ತೀಿ ನಾನು
ಸುಮಾರು ಸತಿ ಮಾಡಿದ್ರ ಹಂಗರೆ ಹ ಹಾ
ಹ್ಮ
ಇಏನು ಹ ಇರ್ತಿೋ ಒಟ್ಟು ಕ್ರಿಯಾಶೀಲತೆ ಸೃಜನಶೀಲತೆ ಅಂತ
ಹಾ
ಕ್ರಿಯಾಶೀಲವಾಗಿರ್ಬೇಕು ಅಂತ ಇರ್ತೀರಾ ಅಂದೆ
ಅಂದ್ರೆ ನಂಗೆ ಅದ್ರಿಂದ ಖುಷಿ ಸಿಗುತ್ತೆ ನನಗೆ ಹ ಅದನ್ನೇ ಹೇಳ್ತಾರೆ ಎಲ್ಲಾ ಸಮನೆ ಆದ ಅಲ್ಲೇ ಆಗ್ಬ ಚೆನ್ನಾಗಿದೆ ಅಂತವಾ ಅದ ಕಲ್ ಹೋಗಲ್ಲ ಆಮೇಲೆ ಬೇಡ ಅಂದ್ರು
ಹ್ಮ್ ಹ್ಮ್ ಸರಿಕಂಡ್ರಿ ಆಯ್ತ ಹಂಗರೆ
ಹ್ಮ್ ಓಕೆ ಬಾಯ್